ಹಲೋ ಹಲೋ ಹಲೋ ಹಲೋ ಕೇಳಕ್ಕತ್ತದ
ಹಾ ಕೇಳ್ತಾ ಇದೆ
ಎಲ್ಲಿರ್ತೀಯ ಈಗ ಎಲ್ಲಿರದ್ ಎಲ್ಲಿರಗತ್ತ ಈಗ
ಹ ಶಾಪುರನ ಹಾಸ್ಲ್ ಹ್ಮ್
ಸರಿ ಕಾಲೇಜಿಗೆ ಹೋಗಿಲ್ವಾ ಇವತ್ತು.
ಕಾಲೇಜ್ ಒಂದು ಸ್ಕೂಲ್ ಆದಂಗ ಆಗೈತೆ ಕಾಲೇಜಿಗೆ ಹೋಗಿಲ್ಲ ಅಂದ್ರು ನಡೆಯುತ್ತೆ ಹ್ಮ
ಸರಿ ಸರಿ ಹಾ ಹೌದಾ ಸರಿ ಸರಿ.
ಮತ್ತೇ ಏನ್ರೀ ರಿ
ಮತ್ತೆ ಏನಪಾ ನೀನ್ ಹೇಳ್ಬೇಕ ನೋಡ್. ಇಲ್ಲ ಇನ್ನ ಮಕ್ಕಂತಲ್ಲ
ಮತ್ತು ಯಾವಾಗ ಮಕ್ಕಳದು.
ಆ
ನಾಯನ ಒಳಮಕ್ಕೋಬೇಕು ಮಕೋಬೇಕೇಕ
ಮಕ್ಕಳ ದರಲ್ಲಾ ಪಣ ನಾವ್.
ಬಲ್ಲಿ ಮಕ್ಕಳು
ಹಾ.
ಟೈಮಿಂಗ್ ಇಲ್ವಾ ಮ
ಅಲ್ಲ ಸ
ಹ
ಹಾ ಹೇಳ.
ಹಲೋ ಸರ್
ಕೇಳ ಕತ್ತದ.
ಹೌದು.
ಹಲೋ
ಹಾ ಸರ್ ಹ್ಮ್.
ಆಯಕಲ್ಲ ಎಲ್ಲ ತ ಹಲೋ ನಿಂದು, ಜಿಪೇ ಮಾಡ್ತಾರೆ ಅಂತ ಕೇಳ ಸ್ವಲ್ಪ ಅವನ ಅ, ನಿಮ್ಮಲ್ಲಿ ಜಿಪೇನ. ಜೀಪಿ ಇದ ನಿಮ್ಮಲ್ಲಿ. ಹ ಜ ಸ ಜೀ ಸ
ಹ್ಮ್ ಲ ಚಕ್ಬರ್ದ ಸರಿ ಹಾ ಹ
ಹ್ಮ
ಬಲ್ ಬ ಬ ಹಾ ಹಾ ಹೇಳ ನಾವು ಮದುವೆಗೆ ಬಂದಿವಿ ನಿಮ ಸ್ವಲ್ಪ ಕೆಲ್ಸ ಇತ ಕೆಳುದ್ರಾ
ಹಾ ಕೇಳ್ತಾ ಇದ್ದ ಹೇಳಿ
ಸರಿಯಾಗಿ ಮಾತಾಡು
ಹಾಂ ಹೇಳಿ ಹೇಳಿ ಸ ಹ ಸರಿ ಏನ್ತ
ಹಲೋ
ಹಾ ಹೇಳಿ ಏನ್ ಕೆಲ್ಸ ಇತ್ತು
ಅದೇ ನಿ ಸೈಡ್ ಸ್ವಲ್ಪ ಕಾಲು ಕಾಲುವತ್ತಲು ಇ
ನಮ್ ಕಾಲೇಜ್ ಸರಿ ಇದೆ ಚಲೋ ಇದೆ ಚಲೋ ಇದೆ ಕಾಲೇಜ್
ಅಲ್ಲೇ ಅಡ್ಮಿಷನ್ ಮಾಡಬೇಕು ನಂತೆದೆ ನಂದನೌ
ನಿಮ್ದು ಅಡ್ಮಿಷನ್ ಏನ್ ನರ್ಸಿಂಗ್ ಮಾಡ್ತಾ ಇದಿರಾ
ಹಾ ನ ಸೇ ಮಾಡಂತ ಮಾಡೇ ನಾನು ಹು ಚ ಹಃ ಹಃ ಹ ಹಾ ಒಂದ್ ಎಡ್ ಲಕ್ಷ
ಹಾ ರನಾರ ಏನ್ ಆರಾಮ್ ಇರಲ್ರಿ ಹ
ಏನಿಲ್ಲ ನೀವನ್ ಹೇಳ್ಬುದು ಇವಾಗ ಸ್ವಲ್ಪ ತಲೆ ಬೇಸರ ಆಗಕತದೆ ಇಲ್ಲಿ ಶಬ್ದ ಬಾಳ ಆಗತದ ನಮ ನಮ್ಮ ಹತ್ರ
ಹ ಹ್ಮ್
ಹಾ ಶಬ್ದ ಬಾಳ ಆಗತದ ಅದ್ಕೆ ಸ್ವಲ್ಪ್ ತಲಿ ಬ್ಯಾನೆಕುತ್ತದ ಕೆಲ್ಸ ಎಲ್ಲಾ ಓದ್ಬೇಕ್ ಈಗ
ಏನ ಓದ್ಬೇಕು ಹ
ನೀವ್ ಏನ್ ಒದ್ತೀರ ನಾವು ನಾವು ಓದುಲಿಲ್ಲ
ಹೌದಾ
ನರ್ಸಿಂಗ್ ಓದ್ತಾರ ನೋಡ್ತೀರಲ್ಲ
ವ
ಆ
ಹೌದು
ನಾನ್ ಸ್ವಲ್ಪಷನ ಕೇಲ್ದ್ರೆ ಹೇಳ್ತೀರಾ
ಹಾ ಕೇಳು ಅಷಟಿಷ್ಷ್ಟಲಿ ಬಂತು ಸು ಸು
ಇದು ನಿಮ್ಗೆ ಬುಕ್ಸ್ ಕೊಟ್ಟಿದ್ದಾರೇನು ಹ ಬುಕ್ಸ್ ಕೊಟ್ಟಿದ್ದಾರಾ ಕೇಳ್ಸ್ ತದ್ಯ ಸೌಂಡು
ಹೇಳ್ ಹೇಳು ಹಾ ಸರಿ ಹೇಳಿ
ಕೇಳೋಕತದಲ್ಕ್ವಾ ನಾ
ಹಾ ಸರ್ ಹೇಳು ಹಾ ಸರ್ ಹೇಳಿ ಸ ಹಾ ಹಾ ಸರ್ ಹೇಳಿ
ಸರ್ ದಾವದ ಗ ಅದನಿ ಸರ್ ಸೌದ ದಿನ
ಹಾ ಹೇಳ್ದಾವ
ಮನೆ ಸಣ್ಣದು ನರಸಿಂಗ ಬಗ್ಗೆ ಸ್ವಲ್ಪ ಕ್ವನ್ ಕೇಳಂತ ಮಾಡಿದೆ ಆನ್ಸರ್ ಹೇಳ್ತ ಅಲ್ಲ ನರ್ಸಿಂಗ್ ಬಗ್ಗೆ ನರ್ಸಿಂಗ ಬುಕ್ ಕೊಟ್ರ ನಿಮ್ಗೆ
ಹಾ ಕೊಟ್ಟಾರ ಸರ್ ಕೇಳಿ ಕ್ವಶನ್ ಕೇಳಿ
ಹೌದಾ ಇ ಫಸ್ಟ್ ಚಾಪ್ಟರ್ ಯಾವ್ದ ಇದೆ
ಕ್ವಾಲಿಟೀಸ್ ಕ್ವಾಲಿಟೀಸ್
ಹ ಹಲೋ
ಕ್ವಾಲಿಟೀಸ್ ಕ್ವಾಲಿಟೀಸ್
ಹೌದ
ಹ್ಮ್
ಹ ಇದು ಎರಡನೇ ಚಾಪ್ಟರ್
ಅದ್ರ ಕ್ವಶನ್ ಕೇಳ್ರಿ ಸರ್ ಚಾಪ್ಟರ್ ಗೊತ್ತಿಲ್ಲ
ಹೌದಾ ಕ್ವೆಶ್ಚನ್ ಕೇಳ್ಲಾ ಫಂಡಮೆಂಟಲ್ ಆಫ್ ನರ್ಸಿಂಗ್ ಅಂತ ಹೇಳಿದಲ್ಲ
ಹಾ
ಹ್ಮ್ ಇದು ಸ್ವಲ್ಪ ನೋಡಾಕತೀನಿ
ಕ್ವಾಲಿಟಿಸ್ ಕ್ವಾಲಿಟೀಸ್ ಆಫ್ ನರ್ಸಿಂಗ್ ಅಂತ ಫಸ್ಟ್ ಚಾಪ್ಟರ್
ಹಾ ರೈಟ್
ಹಾ
ಇದು ಕ್ವಾಲಿಟೀಸ್ ಆಫ್ ನರ್ಸ್ ಅಂದ್ರೆ ಹೇತಿರಾ ಮೀನಿಂಗ್ ಆಫ್ ನರ್ಸ ಅಂತ್ರ ಹೇಳ್ತೀರಾ
ಹಾ ಹೇಳ್ತೀವಿ
ಹಾ
ಮೀನಿಂಗ್ ಆಫ್ ನರ್ಸ್
ಮೀನಿಂಗ್ ಆಫ್ ನರ್ಸ್
ಎನ್ ಅಂದ್ರೆ ನೋಗಲಿಟಿ ಹಲೋ
ಮತ್ತೆ
ಹಲೋ ಸರ್
ಯಾವದ ದಿನ ನ
ಹ ಎನ್ ಅಂದ್ರೆ ನವಲಟ್ಟಿ ಯು ಅಂದ್ರೆ ಅಂಡರ್ಸ್ಟ್ಯಾಂಡಿಂಗ್ ಎಸ್ ಅಂದ್ರೆ ಸಿಂಪತ್ ಬಿ ಅಂದ್ರೆ ಎಪಿ ಸೀನಿಯರ್ಸೀಟ್ ಹಾ ಮತ್ ಕ್ವಾಲಿಟಿ ಶಾಪ್ ನರ್ಸ್ ಅಂದ್ರೆ ಹಾ ಹೇಳಿ ಸೆಲ್ಫ್ ಕಾನ್ಫಿಡೆಂಟ್ ಹಂಬತ್ತೆಂಟ್ ಹುನಷ್ಟು
ಹಾ ಮತ್ತೆ
ಲಾಯಲ್ ಎನ ಲಾಯಲ್ ಅಲರ್ಟ್ ನೆಸ್ ಕೋಆಪ್ರೇಟಿವ್ ಡಿಸಿಜನ್ ಮೇಕರ್ ಗುಡ್ ಲಿಸನರ್ ಗುಡ್ ಅಡ್ಮಿನಿಸ್ಟ್ರೇಟರ್ ಗುಡ್ಸ್ ಸುಪ್ರವೈಸರ್
ಹಾ
ಕಾಂಪಿಟ ಗುಡ್ ಜಡಜ್ಮೆಂಟ್
ಹಾ
ಕೆರ್ ಗಿವರ ಇಂಟಲಿಜೆನ್ಸ್ ಜೆನಿರೋ ಸಿಟಿ ಗುಡ್ ಕಮ್ಯುನಿಕೇಶನ್ ಸ್ಕಿಲ್ಸ್
ಹೌದು ಹ
ಜೆಂಟಲ್ಸ ಅಂಡ್ ಕ್ವಾ ಕ್ವೈಟ್ ನೆಸ್ ಅ ಗುಡ್ ಪಿಸಿಕಲ್ ಅಂಡ್ ಮೆಂಟಲ್ ಹೆಲ್ತ್
ಮತ್ತೇ
ಪ್ರಾಬ್ಲಮ ಸ್ಲಾವಿಂಗ ಸ್ಕಿಲ್ಸ್
ಇನೊಂದ್ ಇದೆ ನೋಡು
ಎಂಪತಿ
ಬಂತೂ
ಸೆಲ್ಫ್ ಕಾನ್ಫಿಡೆಂಟ್ ಅಂದ್ರೆ ಆತ್ಮವಿಶ್ವಾಸ ಹಾ ಹಂಬಲ್ ಅಂಡ್ ಹಾನೆಸ್ಟ್ ಅಂದ್ರೆ ಲಾಯಲ್ ಅಂದ್ರೆ ಹೋನೆಸ್ಟ್ ಆ ಪೇಷಂಟ್ ಗೂಡ ನಿಯತಾಗಿರೋದು
ಹಾ ಪ್ರಾಮಾಣಿಕತೆ ಅದು
ಹಾ ಪ್ರಾಮಾಣವಾಗಿ ನಿಷ್ಠಾವಂತ ಕೊ ಆಪರೇಟಿವ್ ಸಹಕಾರ ಕೋ ಆಪ್ರೇಟಿವ್ ಅಂದ್ರೆ ಸಹಕಾರ ಹುಡುಗೀ ಸಹಕಾರ ಮಾಡೋದು
ಹಾ
ಡಿಸಿಷನ್ ಮೇಕರ್ ಅಂದ್ರೆ ಯಾವುದಾದರೂ ಡಿಸೀಜ್ ಅನ್ನು ತೊಗೊಂಡ್ ಆ ಪೇಶಂಟ್ಗೆ ಕೇರ್ ಮಾಡದು ಡಿಸೀಜ್
ಡಿಸೀಜ್ ಸೀಸನ್ ಅನ್ನು ತೊಗೊಂಡ ಅಂದ್ರೆ ನಿರ್ವಹಣೆ ಮಾಡೋದು
ಗುಡ್ ಲಿಜಿನರ್ ಆದರೆ ಒಳ್ಳೇಯಾ ಅವರಿಗೆ ಕಾಳಜಿ ಮಾಡೋದು ಹಾ ಕೇಳೋದು ಗುಡ್ ಅಡ್ಮಿನಿಸ್ಟ್ರೇಟರ್ ಅಂದ್ರೆ ಉತ್ತಮ ಉತ್ತಮ ಆಡಳಿತಗಾರರು
ಹಾ ಆಡಳಿತಗಾರ
ಹಾ ಗುಡ್ ಸೂಪರ್ವೈಸರ್ ಅಂದ್ರೆ ಸೂಪರ್ವೈಸರ್ ಅಲ್ಲಿ ಹಾಸ್ಪಿಟಲ್ದಲ್ಲಿಲ್ಲಿ ಎಲ್ಲರ್ಗಿಂತ ದೊಡ್ಡರ್ ಇರ್ತಾರಲ್ರರಿ ಸೂಪರ್ವೈಸರ್
ಹಾ ಹಾ
ಅವ್ರಿಗೆ ಗುಡ್ ಸೂಪರ್ವೈಸರ್ ಎಲ್ಲರದು ಎಲ್ಲ ನೋಡ್ಕೊಂಬೇಕಾಗುತ್ತೆ ಇಲ್ಲಿ ಹಾಸ್ಪಿಟಲ್ದಾಗ ಅವರು ನರ್ಸಗಳು ಇರುತ್ತಾರೆ ಏನ್ ಕಡಿಮೆ ಬರುತ್ತೇ ಏನಿಲ್ಲ
ಸರಿ ಸರಿ ಬೈ ಟೈಮ್ ಹಾಗಿದೆ ಸ್ವಲ್ಪ ಮಲಗಿತೀನಿ
ಹಾ ಹಾ